ಎದ್ದ್ರೇನ್ರಿ
ಹಿಂಗ ಅಂತೀವ ನೋಡಪಾ ನೀನು
ಹಾ ಎದ್ದೇವೆ ಏನ್ ಎದ್ದು ಏನಾರ ತಿಂದ್ರಿ ಏನ್ ಕಾಳ ಗಿಳ
ಅಅದ ಏನ್ ಈಗೆಲ್ಲಾ ಬ್ಯಾಡ್ ಬೈ ಎಲ್ಲ ಹೀಟ್ ಆಗ್ಯದ ಜರ ಬಾಡಿ ಅದಕ ಸುಮ್ಮ ಬಿಟ್ಟಿನಿ ಎಳ್ನೀರುದ ಕುಡದೆ ಮುಂಜಳಿ ಎಳ್ನೀರು ಮತ್ ಕಲ್ಸಕ್ರಿ
ಹಾ ಕಲ್ಸಕರಿ ಅವು ಕುಡಿಬೇಕ ಹೌದು ಬಾಡಿಗೆ
ಆಯುರ್ವೇದದಾಗ ಅಕಾರ್ಡಿಂಗ್ ಎಡ್ಡು ಕೂಲಿಂಗ್ ಎಫೆಕ್ಟ್ ಅವ ಅಂತ ಬಾ ಇನ್ಸ್ಂಟ್ ಕೂಲಿಂಗ್ ಕೊಡ್ತವ ಬಾಡಿ ಮತ್ತ ಡಿಹೈಡ್ರೇಷನ್ ಎಲ್ಲ ಇದ ಆಗಿ ಬಿಡ್ತಾವ ಅಂತ ಜರ ಮೀನಾ ಅದು ತತಿಂದಿವೆ ಅಲ್ಲ ಮೊನ್ನೆ ಅದ್ರಲಿಂದ ಪ್ರಾಬ್ಲ್ ಅಕ್ಕೇತಿ ಒಂದ್ಸತಿ ಕ್ಲಿಯರ್ ಜನ ಬಾಡಿ ಹೀಟ್ ಬಾಳ ಆದ ಮೊದಲಿಂದ ಹ್ಮ್ ಎಳ್ನಿರ ಕುಡಿರಿ ಎಳನೀರ್ ಕೂಡ್ಲಾರದನ್ ಬಾಳ್ ದಿವಸ ಆತ ಜರಾ ಮುಖಕ್ಕ ಪಿಂಪಲ್ಸ್ ಅದ ಆಗ ಕುಂತಿದ್ದು
ಹೌದ ಕುಡಿಬೇಕ್ರಿ ಆರೋಗ್ಯಕ್ಕೆ ಒಳ್ಳೇದ್ರಿ ದಿನ ಹಳ್ಳಿಗಳೊಳಗೆ ಎಲ್ಲಾ ಕುಡಿತಾರಲ್ರರಿ ಏಳಿನೀರ್ ಕುಡಿತಾರ
ಒಂದು ವಾರದ ಇಲ್ಲಿ ನೋಡೋ ನ ವಾರದಾಗ ಒಂದರ ಕುಡಬೇಕ ಒಂದ ಮೂವತ್ ರೂಪಾಯಿ ನಲ್ವತ ರೂಪಾಯಿ ಇಲ್ಲಿ ಸಸ್ತ ಇನ್ನ ನಮ್ಮ ಬಲ್ಲಿ ಎಪ್ಪತ್ತ ಎಂಬತ್ತ ಅದ ಎಳನೀರ್
ಹೌದ ರೀ ಇಲ್ಲೇ ಸಸ್ತ್ ಐತ್ರಿ ಅಂದ್ರೆ ನೀವ ಯಲ್ಲಿರಿ ಇರೋದು
ನಾವ ಯಾದಗಿರಿ ಡಿಸ್ಟ್ರಕ್ ಪಪ್ರೆಸೆಂಟ್ ಇರದ ಬಿಜಾಪುರ್ ವಿಜಾಪುರದ ನಲ್ವತ್ತ ಅದ ಹ್ಮ್ ಎಡ್ತೆ ಸಸ್ತ ಅದ ಈಗ ಅದೇ ನಮ್ಮ್ ಯಾದಗಿರಿ ಯಾದಗಿರಿ ಆ ಕಡೆ ಹೋದ್ರ ಎಂಬತ್ ರೂಪಾಯಿ ನಲ್ವತ್ ರೂಪಾಯಿ
ನಮ್ ಸೈಡ್ ಎಲ್ಲ ತೋಟ ಇರ್ತವಲ್ ಇಪ್ಪತ್ ರೂಪಾಯಿ ಒಂದ್ ಕೊಡ್ತಿವ್ರೀ ನಾವ್ ಎಳ್ನೀರು ಫುಲ್ ಕಮ್ಮಿ ಆ ದಿನಕ್ಕೂ ಇಲ್ರರಿ ನಮ್ಮ್ ಸೈಡ್ ಎಲ್ಲಾ ಜಗ್ಗಿ ತೋಟ ತೆಂಗಿನ ಮರ ಜಗ್ಗಿ ಅದಾವ್ರೀ
ಈಗ ನೋಡ ಆ ಕಡೆ ಎಲ್ಲ ಸಸ್ತ್ ಅದ ಆದ್ರೆ ನೀವು ಕುಡಿಯ್ಯಂಗಿಲ್ಲ ಅದೆಲ್ಲ ಆಲ್ರೆಡಿ ತಣ್ಣಗ ಇರ್ತದ ಅಲ್ಲಿ
ತಣ್ಣಗ ಇರತ್ರಿ ವಾತಾವರಣ ಎಲ್ಲ
ಹ್ಮ್ ಅದಕ್ಕೆ ಕುಡ್ಯಕ ಬೇಕಾಗಲ್ಲ ಹ್ಮ ಅದೇ ನಮ್ ಸೈಡ್ ನೋಡಿ ಇಲ್ಲಾಲ್ಲಾ ಬಿಸಿಲು ಇರ್ತದ ಆದ್ರ ಕುಡಿಬೇಕನ್ಸತದ ಆದ್ರ ತುಟ್ಟಿರ್ತದ
ತುಟ್ಟಿ ಜಗ್ಗೆ ತುಟ್ಟಿ ಇರುತ್ತ ಹೌದು ಎಪ್ಪತ್ತ ಎಂಬತ್ ಅತ್ತಂದ್ರ ಏನ್ರಿ ನಮ್ದ್ರ ನಾಕ್ ಬರ್ತದ ರೂಪಾಯಿ ಅತ್ಂದ್ರ ನಮ ಸೈಡ್
ವಿಜಾಪುರದಾಗ ಎರಡ್ ಬರ್ತಾವ ಎಳ್ನೀರ ಅದು ತುಗೊಂಡ ಇಂಪೋರ್ಟ್ ಮಾಡ್ತಾರಲ್ಲ ಬೇರೆ ಮಂಗಳೂರು ಸೈಡ್ ಅಲ್ಲಿಂದ ಇಲ್ಲಿಂದ ತುಟ್ಟಿ ಬೀಳ್ತಾವ ಅನ್ಸತ್ ಅದರಾಗ ನಂಬಲ್ಲಿ ಎಲ್ಲ ಈಗ ಮನೆ ಮುಂದ ಏಳ್ನೇರ್ ಏಳ್ನರ್ ಗಿಡ ಫಿಕ್ಸ್ ಕಾಣದ ಅಂದ್ರನು ತುಟ್ಟಿ ಅದಾವು ಈಗ ಎಲ್ಲರ ಹೋಗ ಈಗ ಎಲ್ಲ ಮೊದಲ ಮೊದಲ ಎಲ್ಲಾ ಹೂವ ಗಿವ್ ಹಚ್ಚತಿದ್ರ ಈಗೆಲ್ಲಾ ಅವೆಲ್ಲ ಬಿಟ್ಟ ಒಂದ್ ಹಿಂಗ್ ಹುಷಾರಿದ್ದಾರ ಅಷ್ಟೇ ಎಳನೀರ್ ಗಿಡ ಹಚ್ಚಿದ್ಯಾ ಟೆಂಗನ್ಕಾಯಿ ಗಿಡ ನಾವು ಬಿ ಎಮ ಎಸ ಹ್ಮ್
ಇದು ಮಾಡಕ್ ಹಚ್ಚ್ಯಾರ ರಿ ಬೆಳಗ್ ಎದ್ದ ಎಳ್ನೀರು
ಹ್ಮ್ ಅಂದ್ರ ಆಸ್ ಪರ್ ಆಯುರ್ವೇದ್ ಎಲ್ಲ ಮಾಡೋ
ಅದರಾಗ ಕೂಡ ಇದು ಬಂದರುತ್ತೇನ್ ಹೀಟಗೆ ಇದು ಅವ ಏನೋ ದೋಷ ಅಂತ ಬರ್ತಾವ ಅಂತಲ್ರಿ ಏನ್
ಹಾ ಅವೆಲ್ಲಾ ದೋಷ ಅವೆಲ್ಲಾ. ಅವು ನಮಗಿನ ಅಷ್ಟ ಗೊತ್ತಿರ್ಲಾ ನಮಗ್ ಬರೆ ಬೇಸ ಗೊತ್ತಿರ್ಲ ಅಂದ್ರೆ ವಾತ ವೃದ್ಧಿ ಹೆಂಗಿರ್ತಾರ. ವರ್ಸನ ಹೆಂಗಿರ್ತಾನಾವ ಅವ್ ಬಳಿ ಏನ್ ಜಾಸ್ತಿ ಏನ್ ಕಡಿಮೆ ಅವ್ ಏನ್ ತಿನ್ಬೇಕು ಎನ್ ತಿನ್ಬಾರ್ದು.
ಏನೋ ಅದ ಏನೋ ದೋಷ ಅಂತಾರ ಇಟ್ಟಲ್ದಾರಿಗೆ ಬ್ಯಾರೆ ದೋಷ ಅಂತರ ಹ ಹ ಆತರ ಇರ್ತವ ಅಂದ
ಪ್ರಕೃತಿಗಳು ಚೇಂಜ್ ಇರ್ತಾವ ಹಂಗೆ ನಾವು ನಾವು ಓದಿದಂಗೆಲ್ಲ ಅದರ ಬಗ್ಗೆ ತಿಳ್ಕೊಂಡಂಗೆಲ್ಲಾ ಗೊತ್ತಾಗ್ಬಿಡತ್ ನಾವು
ಹ ಎಂ ಬಿ ಬಿ ಎಸ್ ನ ಮಾಡ್ರನ್ ಓದ್ತಾರ ನೀವು ಆಯುರ್ವೇದಿಕ್ ಏನು ಸ್ಪೆಸಿಫಿಕ್ ಆಗಿ ರೀಸನ್ ಹುಡ್ಕ್ತಿರಲ್ರಿ ಪರ್ಮೆಂಟ್ ಆಗಿ
ರಿಗ ಬಂದ ಓದ ಓದ್ಸೋಕರಂದಪ್ಪಾ ಯಾವ್ದೋ ಒಂದ್ ಸಬ್ಜೆಕ್ಟ್ ಹಿದೋಷ ಹ್ಮ್ ಅವ್ರಗನು ಯುವಕರು ಆನ್ ಹೇಳಿದ್ರಪ್ಪಾ ದೋಷ ಇದ್ದಾರ್ರೀ ಏನ ಅದ ನಾನು ಅಷ್ಟು ಗೊತ್ತಿಲ್ಲ ಯಾರ ಹೇಳಿದ್ರಿ ನಾನು
ಆಲ್ಮೋಸ್ಟ್ ಎಲ್ಲ ಅವ್ರೆಲ್ಲ ಮಾಡ್ರಾನ ಪ್ರಿಫ್ರೆನ್ಸ್. ಮಾಡ್ತಾರಿ ಈಗ ಆಯುರ್ವೇದಿಕ್ ನಂಗ ಬ ಲಾಂಗ ಇದ ಮಾಡೋದಿಲ್ಲ ಅವ್ರು.
ನಮ್ಗ್ ನೋಡಿ ಇದ್ರ ಮೇಲೆ ತಿಳಿತತಿ ನೋಡ್ ನಮಗೆ ಅಂದ್ರ ಇದ್ರ ಮೇಲೆ ಹೇಳ್ಬಹುದು ಹಾಕಿ ದೋಷ ಇದ್ದರು ಇಷ್ಟ ಎಲ್ಲಾ ಅವ್ರ ಬಳಿ ಅಂತೇಳಿ ನಮ್ಗ ಇದ್ರ ಮೇಲೆ ಗೊತ್ತಾಗಿಬಡುತ್ತಲ್ಲ ಹ್ಮ್ ನಮ್ಗ್ ಹೇಳ ಬೇಕ ಆಗಲ್ಲ ಮತ್ತೆ ಆನ್ಲೈನ್ ಡಾಕ್ಯುಮೆಂಟ್ಸ್ ಲ್ಲ ಇದು ಬಿಸಿಎಮ್ ಹಾಸ್ಟೆಲ್ ಹಾಕಿದೀನ್ ಬೈ ಬಿ ಸೇಮ್
ಬಿಸಿಎಂ ಹಾಸ್ಟೆಲ್ ಅದ ಹಾಕಕ್ ಹೋಯ್ದೋ ಬೈ ನಿನ್ನೆ ಅದ ಇದಯ್ತ ಬೈ ಅದೇನೋಪ ನಮಗೇನೋ ಬಿಟ್ಟಿಲ್ಲ ಅಂತೆ ಬಿಸಿಎಂ ದು. ಅವೇ ಫಾರ್ಮ್ಸ್ ಅವೆಲ್ಲ ತಗೊಂಡ್ ಹೋಗಿದೀವಿ ರೀ ಆಧಾರ್ ಕಾರ್ಡ್ ಅವು ಎಸ್ ಎಸ್ ಪಿದು ಐಡಿ ಪಾಸ್ವರ್ಡ್. ಮತ್ತೆ ಪಾಸ್ ಪಾಸ್ಬುಕ್ ಅವ ಎಲ್ಲಾ ತಗೊಂಡ ಹೋಗಿದೀವಿ ಅದ ಇದು ಲಾಗಿನ್ ಆಗ್ಲಿಲ್ರಿ.
ಲಾಗಿನ್ ಅಗ್ಲಿಲ್ಲಾ ನಾವು ನಾಲ್ಕನೋ ಹಾಕ್ಬೇಕು.
ಹೌದೇನ್ರಿ ಹಾಕ್ಬೇಕ್ರಿ ಅದ ಆಗ್ಲಿಲ್ಲ ಅಂದ್ರ ಅದರ ಅಮೌಂಟ್ ಬರುತ್ತೆ ಯದ್ದಕಾರ ನಮಗೆ ಖ
ಅದೇ ಅದೇ ಹಾಕ್ಬೇಕು ಅದೇ ಅಮೌಂಟ್ ಬರ್ಲಿಲ್ಲ ಅಂದ್ರ ಹಸ್ಟೆಲ್ ಇರ್ಬೇಕು ಗರ್ಮೆಂಟ್ ಹಸ್ಟೆಲ್ ಫೆಸಿಲಿಟೇಸ್ ಇರ್ತವಲ್ಲಾ. ಬಾಳ ಫೆಸಿಲಿಟಿವ್ ಇರ್ತಾವ ರೋಮೆನ್ ಫಸಿಲಿಟವ್ ಊಟದ ಫೆಸಿಲಿಟಿ ಈಗೆಲ್ಲ ಗೌರ್ಮೆಂಟ್ ಹಾಸ್ಟೆಲ್ದಾಗ ಬಾಳ ಸ್ಟಿಕ್ ನಡ್ದದೆ. ಫುಡ್ ಆಫೀಸರ್ ಅವ್ರರೆಲ್ಲ ಇರ್ತಾರಲ್ಲ ಅವರೆಲ್ಲ ಬಂದು ನೋಡಿ ಚೆಕ್ ಮಾಡಿ ಹೋಗ್ತಾರಾ.
ಊಟ ಎಲ್ಲ ಚಲೋ ಇರಕಿಲ್ರಿ ವಾಡನ್ ಕೇಳೋದಲ್ರರಿ ಹುಡ್ರಿ ಇವಾಗಲ್ಲ ಫುಲ್ ಇದಾಗಿಬಟ್ರಿ ಹುಡ್ರ ಎಲ್ಲ ಆಡಾ
ಫುಲ್ ಅವ್ರರಿಗೆ ಎದ್ರ ಬಿದ್ದು ಕರೆಕ್ಟ್ ಮಾಡಿಸ್ತಾರೆ ರೀ ಊಟಕ್ಕೆ.
ಕರೆಕ್ಟ್ ಕರೆಕ್ಟ್ ಮಾಡ್ಲೆ ಬೇಕು ಗೌರ್ಮೆಂಟ್ ಇಂದ ಕೊಡ್ತ ನಮ್ಮ್ಂತರಿಗೆ ಕೊಡ್ಬೇಕಂತ ಕೊಡ ಅವ್ರರು ತಿಂದ್ರ ಬಂದ್ ಅವ್ರರು ತೊಂಡ್ರ ನಮಗ್ ಏನ್
ಒಂದ್ ನಮ್ಮೂರ್ ತಗೊಂದ್ ಐತ್ರಿ ಹಾಸ್ಟೆಲ ಏನ ಚಲೋ ಮಾಡ್ಲಿಲ್ಲ ಏನಿಲ್ಲ ಅಂತಂದ್ರ ಹೋಟ್ಲಿಗ್ ಕರ್ಕೊಂಡ ಹೋಗು ಅಂತಾ ರೀ ವಾಡನ್ ಹೊಟ್ಲಿಗೆ ಕರ್ಕೊಂಡ್ ಹೋಗ್ಬೇಕ್ ರಿ ಅಷ್ಟ ತನಕ ಬಿಡೋದಲ್ರರಿ
ಹ್ಮ್ ಯಾಕಂದ್ರೆ ಚಲೋ ಮಾಡಬೇಕ ಇಲ್ಕಂದ್ರ ಅವ್ರರಿಗೆಲ್ಲಾ ಹಳ್ಬೇಕ್ ಚಲೋ ಮಾಡಂತ ಹೇಳಿ.
ಮಾಡ ಯಾಕಂದ್ರ ಬರದೇ ಗೌರ್ಮೆಟ್ ಇಂದ ಫೀ ಬರ್ತೈತ್ರಿ ಅವ್ರರಿಗೆ
ಹ್ಮ್ ಫ್ರೀ ಬರ್ತದ ಮತ್ ಫ್ರೀ ಬಂದ್ರನೂ ಅವ್ರ ತೋ ಕುಂತ್ರಿ ಹೆಂಗ
ಹ ರೀ ಸಪ್ಲೈ ಮಾಡ್ಬೇಕ್ರೀ ಗೋರ್ಮೆಂಟ್ ದುಡ್ಡದು ಜನ ಜನ ಪರವ ಜನ ಪರವರಿಗೆ ಅಂತ ಕೊಟ್ಟಿರ್ತಾರ ಬಡವರಿಗೆ ಇದಕ್ಕೆ ಬಿಸಿಎಂ ಹಾಕ್ ದೇ ಒಂದ ಸ್ವಲ್ಪ ಎಲ್ಲಾರ ಇದ್ದಾರ ಅಂತಾರ ಹಾಕಲ್ರರಿ ಎಲ್ಲ ಇದ್ದಂತ ಇರ್ತಾರ ಏನ್ರೀ ಹೊರಗ ಒಂದು ಮಾಡಿರ್ತಾರ ಎಲ್ಲಾ ಇದ್ ಮೆಸ್ಸಗಿಸ್ ಏನಾರು ಮಾಡಿರ್ತಾರ.
ಗೌರ್ಮಂಟ್ ಹಾಸ್ಟೆಲ್ ಇರ ಅಂದ್ರ ಎಲ್ಲ ಫಸಿಲಿಟ ಇರ್ತದಂತ ಇರೋದು ನಮಗೆ ಎಲ್ಲ ಫೆಸಿಲಿಟಿ ಇ ಗೌರ್ಮಂಟ್. ಬಾಯ್ ಅವೇ ಮುಳಗ್ಸೋಬೇಕು ಅಲ್ಲಿದ್ದು.
ಹಾ. ಮತ್ತೆ ನೀವು ಏನ ಏನ ಇವು ಡಾಕ್ಯುಮೆಂಸ್ ಏನಾರ ಗೋರ್ಮೆಂಟ್ ಇದ್ರದ್ದ ಏನಾರ್ ಮಾಡ್.
ಅವು ಗೌರ್ಮೆಂಟ್ ಮಾಡಸ. ನಮ್ದ ನೋಡಿ ಲೈಸೆನ್ಸ್ ಮಾಡ್ಸ್ ಮನೆ ನಮ್ ಅಣ್ಣಂದ್ ಹೊರ ಕೆಳಿದೀವಿ ನಾವು ಹಿಂಗ.
ಡ್ರೈವಿಂಗ್ ಲೈಸೆನ್ಸ್ ಹೌದ್ರೀ ಅದು ಮಾಡ್ಲೇಬೇಕು ನಾವು ಮಾಡ್ಸಕ್ ಅಂತವಿ ಅಮೌಂಟ್ ಒಬ್ಬ್ರಬ್ರು ಹೆಚ್ಚಿ ಕೇಳೋದು ಒಬೊಬ್ರು.
ಹಾ ಅದೇ ಹೆಂಗಂದ್ರ ನಾನ್ ನೋಡು ಹೆಂಗ್ ಗೊತ್ತ ಮನ್ನ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ ಅಲ್ಲೇ ಕೇಳ್ದ. ಐದುವರು ಸಾವಿರ ಕೊಡ ಅಂದ ಮಾಡ್ಕೊಂಡ್ ಬರ್ತಾನ ಅಂತ. ಮತ್ತ ನಾವ್ ಟ್ರಯಲ್ ಕೊಡಕ್ ಹೋಗ ಬೇಕ್ ಹ ಒಟ್ಟು ಮಾಡಸ್ಕೊಂಡ್ ಬರ್ತನ. ಅದೇ ನಾ ಏನಂದೇ ನಾ ಮಾಡ್ಸಿದ್ದೆ ಅದ್ರಗಿಂತ ಮೊದಲು ನಾ ಆನ್ಲೈನ್ದಾಗ ಹಾಕಿದ್ದೆ. ನಂದ ನಾನೇ ಮಾಡ್ಕೊಂಡಿ ಮೂರ್ ಸಾವಿರದ ಮಾಡನಿ ಬರಿ ಎರಡ್ ಸಾವಿರ ಉಳಿತಾಯ.
ಅಷ್ಟ ಆಯ್ತು ನಿಮ್ದು.
ಹ್ಮ್ ಯಾಕ್ ನಾವ ಹೆಂಗ ಹಾಕಿನಿ ಅಂದ್ರ ನಾ ಹೆಂಗ ಹಾಕಿದ್ನಿ ಅಂದ್ರ ಫಸ್ಟ್ ಅಪ್ಲಿಕೇಶನ್ ಹಾಕಿದ್ಯಾನ. ಫೇಲ್ ಮಾಡ್ತಾರ ನಾ. ಭ್ರಷ್ಟಾಚಾರ ಅಂತ ಇತ್ತ ಅಲ್ಲೇ ಆಟಿಯೋದಾಗ ಒಂದ್ಸಲ.
ಹಾ ರೀ ಹಂಗಾತ.
ತೊಂಡ ಆಟ ಯೋ ಫೇಲ್ ಮಾಡಿದ್ದ ಫಸ್ಟ್ ಸಲ. ಮತ್ತ ಅವರು ರೊಕ್ಕ. ಕೇಳಿದ್ರು ಮತ್ತ ಈ ಡ್ರೈವಿಂಗ್ ಲೈಸೆನ್ಸ್ ನಮಗ ಹತ್ರ ನಾ ಗಡಿ ಪರ್ಫೆಕ್ಟ್ ಇನಿ ಅಂದ್ರು ಒಂದ್ತಿರು. ಚಲ ಮಾಡ್ರ ಅಂತೇಳಿ ಸಾವಿರ ರೂಪಾಯಿ ಕೊಟ್ಟೆ ಹೋಗ ಬಿಡ ಅಂತೇಳಿ ಒಂದ್ ಅದ್ರಾಗೆ ಮುಗಿತ.
ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಲ್ರೀ ಈಗ. ಇಲ್ಲಾಂದ್ರೆ ಟ್ರಾಫಿಕ್ ಪೊಲೀಸ್ ಬಿಡೋದಿಲ್ಲ ನಿಂದರಸ್ತಾನ. ನೀವ್ ಬಿಜಾಪುರಗದಿರ ಅಂದ್ರೆ ಅಲ್ಲಿ ಜಗ್ಗಿ ಹಿಡಿತಾರನಾ ಪೊಲೀಸರೆಲ್ಲಾ..
ಹಡ ಹಡ್ಕಂದ್ರ ಈಗಲ್ಲಾ ನೋಡ್ ಲೈಸೆನ್ಸ್ ಇರೇಬೇಕು ಈಗ ಯಾಕಂದ್ರ ಇಕಂದ್ರ ಬ್ಯಾರ ಯಾರ್ಯಾರೋ ಜೀವನ ಅವತ್. ಲೈಸೆನ್ಸ್ ಇಲ್ಲದವರಿಗ್ ನೋಡ್ರಿ ಇರಲಾರದವ್ರು ಸಣ್ಣ ಸಣ್ಣ ಹುಡುರ್.
ಗಾಡಿ ಕೊಡ್ತರ ಹೌದು ಬಾಳ ಕಷ್ಟ್ರೀ. ಈಗ ಪರ್ಫೆಕ್ಟ್ ಇರೋಗ ಹೋಗಿ ಇವರೇ ಇದ ಇವರೇ ಹೋಗಿ ಇದು ಮಾಡ್ಬಿಡ್ತಾರೀ ಮತ್ತೆ. ಮತ್ತ ಮತ್ತೆ ಏನಾರ ವಯಸ್ಸಾದಾರ್ ನಡತಿರ್ತರಿ ಆ.
ಒಂದ್ ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕ ನಾಕನೂರ್ ಕೊಟ್ಟು ಆಮೇಲೆ. ನಾನೂರ ಐವತ್ತು ಕೊಟ್ಟು ಅಪ್ಲಿಕೇಶನ್ ಹಾಕ್ಬೇಕು ಆಮೇಲೆ ಎಕ್ಸಾಮ್ ಕೊಡ್ಬೇಕು ಒಂದು. ಆನ್ಲೈನ್ ಎಕ್ಸಾಮ್ ಇರುತ್ತದ ಹ. ಆನ್ಲೈನ್ ಒಂದ ಎಕ್ಸಾಮ್ ಇರ್ತದ ಅ ಆಲೈನ್ ಎಕ್ಸಾಮ ಮುಗಸೋಬೇಕು. ಅದರಾಗ ಏನ್ ಒಂದ್ ಹತ್ ಕ್ವಶನ್ ಇರ್ತಾವೋ ಒಂಬತ್. ಇನ್ನೆರಡು ಕ್ವಶ್ನ್ ಇರ್ತಾವ ಒಂದು ಒಂದು ಕ್ವಶ್ನ್ ಹತ್ತ ಕ್ವಶನ್ ಅಟೆಂಪ್ಟ್ ಮಾಡ್ಬೇಕು ನಾವು. .
ಹೌದೆನ್ರಿ.
ಹತ್ ಕ್ವಶನ್ದಾಗ ಒಂದ್ತ್ ಒಂಬತ್ ಕ್ವಶ್ನ್ ಆದ್ರೆ ಪಾಸ್ ಆಯ್ತ ಹದಿನೈದು ಕ್ವಶನ್ದಾಗ ಒಂಬತ್. ಇಲ್ಲ ವೆಬ್ಸೈಟ್ಲಿಂದ ಇರ್ತ ಒಂದ ಒಂದ ಯಕಕ್ ಇರ್ತ ಲ್ಯಾಪ್ಟಾಪ್ ದಾಗೆ ಮಾಡಬೋದ್ ನಾವು ಬೇಸ. ಕಕ್ನೈಸೇಷನ್ ಅದೆಲ್ಲ ಅಲ್ಲಿ ಇರ್ತದೆ ಅದ್ರಾಗ ಇರ್ತದ.
ಹೌದೇನ್ರಿ.
ಹ್ಮ್ ಅದ್ರಾಗಿ ಮೂರ್ಸ ಮತ್ತೆ ನೆಕ್ಸ್ಟ್ ತ್ರೀ ಸೆವೆಂಟಿ ಒನ್ ಮಾಡ್ಸ್ಬೇಕು ನಮ. ರಿಸರವೆಶನ್ ಆ ರೀಸಂಟ್ಟಮ ಕಲ್ಯಾಣ ಕರ್ನಾಟಕವಾಗಿ.
ಹ್ ನಿಮ್ದ್ ಹೌದ ಹೈದರಬಾದ್ ಕರ್ ಹೈದರಾಬಾದ್ ಕರ್ಟಕದ ಇ ಒಂದು ತ್ರೀ ಸೆವೆಂಟಿ ಒನ್ ಜೆ ಅಂತ ಏನ ಇರ್ಬೇಕು.
ರೀಸೆಂಟ್ ಜ ಒನ್ ರಿಸರ್ವೇನ್ ಅದ ಫಸ್ಟ್ ಏ ಮಾಡ್ಬೇಕ ನಾವವು ಎಲ್ಲ ಸ್ಕೂಲ್ದಾಗಿ.
ನಿಮಗ್ ಎಕ್ಸಾಮಿ ಕೂಡ ಎಲ್ಲ ಇದಕ್ ಇರ್ತಲ್ರಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ನಡಲ್ರಿ ಕೆ ಪಿ ಎಸ್ ಸಿ ಹೈದರಾಬಾದ ಕ
ಹಾ ಕೆ ಪಿ ಎಸ್ ಸಿ ತ್ರೀ ಸೆವೆಂಟಿ ಒನ್ ನಡೀತದೆ ಸೆಂಟರ್ ಸ್ಟೇಟ್ ದಾಗ ಎಲ್ಲದಾಗ ನಡೀತದೆ ತ್ರೀ ಸೆವೆಂಟಿ ಒನ್. ಹ್ಮ್ ಸೆಂಟ್ರಲ್ದ ಮತ್ತೆ ಈಗ ನಮ ಕರ್ನಾಟಕದಾದ ಮತ್ ಕಲ್ಯಾಣ ಕರ್ನಾಟಕದ ಅಷ್ಟೇ ಇದಾ ಈಗ ನಮ್ದುನು ಸಿಕ್ಕಿದ್ರೆ ತ್ರಿ ಸೆವೆಂಟಿ ಒನ್ ಜೇಲಿಂದ ಸಿಕ್ಕದ ಈ ಕಡೆ ಈ ಸೈಡ್.
ಹಾ ಸೆಂಟ್ರಲ್ಲಿಗೆ ಹೋಯ್ತಂತ ಅಂದ್ರೆ ಇವು ಕ್ಯಾಟಗರಿ ಇದು ಇದ ಕನ್ಸಿಡರ್ ಮಾಡ್ತಾರೆ ಸೇಟ್ ಹಾ ಅಂದ್ರೆ ಜನ್ರಲ್ಲಿ ಬಂತ ಅಂದ್ರ ಬಾಳ ಕಷ್ಟ ರೀ ಎಲ್ಲದಕ್ಕ ಹಾ ಓ ಬಿ ಓ ಬಿ ಸಿ ಓ ಬಿ ಸಿ ಜನ್ರಲ್ ಆಲ್ಮೋಸ್ಟ್ ಅಲ್ ಸೇಮ್ ಹಾಕೈತ್ರಿ.
ಹಾ ಒಂದು ಐದ್ ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರ್ತದೆ.
ರೆಫರೆನ್ಸ್ ಮಾಡ್ತಾರೆ ಬೇರೆ ಕ್ಯಾಟಗರಿಗ ಆಯ್ತ ಅಂದ್ರೆ ಆ ಹಾ ಹೌದ್ರಿ ಕರೆಕ್ಟ್ ಎಷ್ಟೋ ಸಾವಿರ ಡಿಫ್ರನ್ಸ್ ಬರುತ್ತ. ಹ್ಮ್ ಆದ್ರ ಅದು ತೆಗಿಬೇಕ್ರಿ ಬಾಳ ದಿವಸ ಆಯ್ತು ಈಗ. ಎಲ್ಲಾ ಇದಾಗ್ಯತ್ ಕಚತ್ ಈಗ ಓ ಬಿ ಸಿ ಯರ್ ಏನ್ ಎಲ್ಲಾರ ಶ್ರೀಮಂತ್ರನ ಇರಲ್ರಿ ಹೇಳಕಂ
ಹ್ಮ್ ಅಂದ್ರನ ಈಗ ಎಲ್ಲಾ ತೆಗಿಬೇಕಾವೆಲ್ಲ ಈಗ ಮ್ಮ್ ಈಗ್ ಜಾತಿ ಕ್ಯಾಟಗರಿ ಮೇಲೆ ಕೊಟ್ರ ಈಗ್ ಎಸ್ ಸಿ ಎಸ್ ಟಿ ದವ್ರಿಗೆ ಎಷ್ಟು ಇದ್ರಾಗ ಸಿಗ್ತದ ಮ ಅವ್ ನೋಡಿದ್ರ ವ
ಹಾ ಅವ್ರಿಗೆ ಸ್ಕಾಲರ್ಶಿಪ್ ಜಗ್ಗಿ ಬರುತ್ತನ್ಸ್ರೀ ಅಮೌಂಟ್ ಅವ್ರು ಕಟ್ಟೋದ್ಕಿಂತ ಕಾಲೇಜ್. ಎಂತ ಹೇಳಿಕಂತ
ಹ್ಮ್ ಈಗ ನಮಗನ್ ಬೇಕು ನಾವು ಯಾಕಂದ್ರೆ ನಾವುನು ಹೋಬೇಕು ಈಗ ಓ ಬಿ ಸಿ ಅಂದ್ರ ನಮಗೂನು ರೊಕಕ್
ಹಾ ರಿ ಹಾ ನಮಗೂ ರೊಕ್ಕ ಕಮ್ಮಿ ಸ್ಕಾಲರ್ಶಿಪ್ಪು ನಮಗೆ ಜಗ್ಗಿ ಕಮ್ಮಿ ಬರುತ್ತೆ ಅಮೌಂಟುನು ಜಗ್ಗಿ ಕಮ್ಮಿ ನಿಮ್ ಕ ಇದು ಕಾಲೇಜ್ ಫೀಸ್ ಎಷ್ಟ್ ಐತ್ರಿ. ಹೌದೇನ್ರಿ ನಿಮ್ಗೆ ಇ ಸ್ಕಾಲರ್ಶಿಪ್ ಬರೋದು.
ಸ್ಕಾಲರ್ಶಿಪ್ ಬಂದಾವ ಆ ಇನ್ನ ಬಂದಿಲ್ಲ ನಮಗ್ ಮೈನಾರಿ ಟಿ ನಂದ್ ಏನಾದ್ ಮಿಸ್ಟೇಕ್ ಆಗಿತ್ ಮತ್ ಮಾಡ್ಸಿದ್ದೇನ.
ಓ ಹೌದ ಹೌದೇನ್ರೀ ಹಂಗ ಮಿಸ್ ಅಪ್ಡೇಟ್ ಬಿಟ್ ಟಿರ್ತಾರಲ್ರಿ ಅವಾಗ ಮಾಡ್ಸರ್ ಹೊಕ್ರರಿ.
ಈಗ್ ಮಾಡ್ಸಿನಿ ಜುಲೈ ಆಗಷ್ಟ್ ದಾಗ್ ಬರ್ತಾರಂದ್ರ ರೊಕ್ಕ ಇನ್ನ ಬಂದಿಲ್ಲ ಅದ್. ಟ್ವೆಂಟಿ ಫೈವ್ ತೌಸಂಡ್ ನಾವು ಲೇಬರ್ ಕಾರ್ಡ್ ಮಾಡಿತ್ತು ಲೇಬರ್ ಕಾರ್ಡ್ ಮೇಲೆ ಟ್ವೆಂಟಿ ಫೈವ್ ಬಂದವ ಇನ್ನ
ಹಾ ಹಾ ಯು ಯು ಪಿ ಎಸ್ ಸಿ ಎಕ್ಸಾಮಿಗೆ ಏನಾರ ಪ್ರಿಪೇರ್ ಮಾಡ್ರಿ ಈಸಿ ಆಗುತ್ತೇನೆ ಯು ಪಿ ಎಸ್ ಸಿ ಯಾಕಂದ್ರೆ ಅವ್ ಸ್ಟೇ ಇದು ಇದು ನ್ಯಾಷನಲ್ ನ್ಯಾಶ ಇದು ಸೆಂಟ್ರಲ್ ಲೆವೆಲ್ ಆಗ್ತಾವ ವರ್ಷ ವರ್ಷ ಬಿಡ್ತಾರ್ ರಿ ಯು ಪಿ ಎಸ್ ಸಿ. ಏನ್ರ್ ಇಲ್ರಿ ಬೇಸಿಕ್ ಸಿಕ್ಸ್ ಟು ಟ್ವೆಲ್ತ್ ನಮಗೆ ಸೋಷಲ್ ಸೈನ್ಸ್ ಗೊತ್ತಿರ್ಬೇಕು ಆಮ್ಯಾಕ್ ಡೈಲಿ ಪೇಪರ್ ಓದ್ತಾ ಇರ್ಬೇಕು ಅವು ಮ್ಯಾಗಸೀನ್ ಅಂತ ಬರ್ತ ನೋಡ್ರಿ ಇದು ಮಂತ್ಲಿ ಮಂತ್ಲಿ ಅವನ್ನೆಲ್ಲ ಕರೆಕ್ಟ್ ಸೋ ಅವೆಲ್ಲ ಕರೆಕ್ಟ್ ಪ್ರಿಫರ್ ಹಾಕು ಮತ್ತೆ ನೀವು ಯಾವ್ದಾರ ಡಿಗ್ರಿ ಮೇಲೆ ಎನಿ ಡಿಗ್ರಿ ಮೇಲೆ ಬರಿಬಹುದು. ನೀವು ಇದು ಯಾವ್ದ್ ಬಿ ಎಂ ಎಸ್ ಮಾಡ್ತೀರ ಅಂತ ಅಂದ್ರೆ ಅದ್ರ ಮೇಲೆನೂ ಬರಿಬೋದ್ರಿ ಹಂಗೇನಿಲ್ಲ. ಅಂದ್ರ ಫಸ್ಟ್ ಫಸ್ಟ್ ಇದಿರುತ್ತೆ ಹಾ ಹಾ ರೀ ಪ್ರಿಪ್ರೇಷನ್ ಇರ್ಬೇಕ್ರಿ.
ಹ್ಮ್ ನಾವು ಗನ್ ಈ ಯು ಪಿ ಎಸ್ ಸಿ ಅಂತ ಟಾಪ್ ಟೆನ್
ಈ ಒಂದ್ ಎಂಟ ಅವರ್ ಸರ ಓದ್ಬೇಕ್ರೀ ಡೈಲಿ ಒಂದ್ ಎಂಟ್ ತಾಸ ಸರ ಓದ್ಬೇಕ್ರೀ ಅದಕ್ಕೆ.
ಹೋತಿರ್ಬೇಕು ಎಂಟ್ ಹವರ್ ಕನ್ಸಿಸ್ಟೆಸಿ ಇರ್ಬೇಕ ಹನ್ನೆರ ತಾಸಸ್ಕಂತ್ರ ಎಂಟ ಅವ್ರ ಕನ್ಸ್ಟೆನ್ಸಿ ಓದುತೀವಿ ನಾವು.
ಹಾ ಇರ್ಬಕ್ರೀ ಹೌದು ಅಲ್ಲಿಗೆ ನೋಡವತ್ತತಿ ಊಟಕ್ಕೆ ಅದಕ್ಕ ಇದಕ್ಕ ಹೋಗ್ ರ್ತಾವ ಹೇಳಕಂದ್ರ ಕನ್ಸಿಸ್ಟೆನ್ಸಿ ಜಗ್ಗಿಮೆಂಟ್ ಮಾಡ್ಬೇಕೀ ಆ ಹಂಗಂದ್ರ ಆಗಲ್ರೀ ಕನ್ಸಿಸ್ಟೆನ್ಸಿ ಇರ್ಬೇಕ ಬುಕ್ ಕಂದ್ರ ಬುಕ್ಕ ಮುಂದೆಐತಂದ್ರ ಅದ್ರ ಬಗ್ಗೆ ಗ್ಗೆನೆ ಯೋಚನೆ ಇರ್ಬೇಕು ಹ ಅದು ಬಿಟ್ಟು. ಬೇರೆ ಕಡೆ ಯೋಚನೆ ಮಾಡೋದು ಹಂಗೇನು ಮಾಡಂಗಲ್ರಿ ಯಾಕಂದ್ರ ಅದ ಅದು ಎಕ್ಸಾಮ್ ಹಂಗೆ ಇರ್ತ ರೀಗೆ ಅ ಪಫಸ್ಟ್ ಪ್ರಿಲಿಮ್ಸ್ ಮೇನ್ಸ್ ಆಮ್ಯಕ್ ಇಂಟ್ರ್ ತನಕ ಇರ್ತಯ್ತೆ ಪ್ರೆಲಿಮಸ್ಗ ಟೋಟಲ್. ಇಂಟ್ರವ್ಯ್ ಫೇಲ್ ಆತಂದ್ರೆ ಮತ್ತೆ ನೀವು ಆ ಆ ನಾಲ್ಕ್ ಜನ ಐದ್ ಜನ ಕತೊಂಡರ್ತಾರೀ. ಟೋಟಲ್ ಐದ್ ಜನ ಇರ್ತಾರೆ ಸೆಂಟ್ರಿ ಇದ ಕೋರ್ಡಿನೇಟರ್ ಯಾರ್ ಕ್ವಶನ್ ಕೇಳ್ತಾರೆ ತರ ಅವರು ಅವ್ರಿಗೆ ಅಷ್ಟೇ ಹೇಳ್ತ ಏನೆ ಎಲ್ಲರಿಗ ಹೇಳ್ತಿ ಯಾಕಂದ್ರೆ ಒಂದ ಡಿಸ್ಟ್ರಕ್ ಆಫೀಸರ್ ಅಂದ್ರ ಎರಿಗ ಹೇಳ್ಬೇಕ್ರೀ. ಈಗ ಒಬ್ಬ್ರಿಗೆ ಹೇಳೆ ಇದು ಮಣಂಗಿಲ್ಲ ಅಂದ್ರೆ ಮುಂದೆ ಎಷ್ಟು ಜನ ಇರ್ತಾರೆ ಅವ್ರಿಗೆ ಹೇಳ್ಬೇಕು. ಐ ಐದ್ ಜರ ಒಬ್ಬರು ಕ್ವಶನ್ ಕೇಳಿದ್ರರು ಕೂಡ ಎಲ್ಲರಿಗ ಹೇಳ್ಬೇಕಕ್ ನೀವು ಅವನಿಗೆ ಒಬ್ರೇ ಅವರೊಬ್ರೆ. ಅವ್ರಗೊಬ್ಬರಿಗೆ ಹೇಳಿದೆ ಅಂದ್ರೆ ಅಲ್ಲಿ ಕೂಡ ಫೇಲ್ ಮಾಡೋ ಜಗ್ಗಿ ಚಾನ್ಸೆಸ್ ಇರುತ್ತೆ. ಒಬ್ರು ಆದ್ಮೇಲೆ ಒಬ್ರು ಹಂಗ ಹಿಂದಿ ಹಿಂದೆ ಕ್ವಶನ್ ಕೇಳ್ತಾರಂತ್ರಿ.
ಹ್ಮ್ ಮತ್ತ ಅವರು ಏನ್ ಕೇಳ್ತಾರೆ ನ್ನ ಎಲ್ಲಾ ಸ್ಟೋರ್ ಮಾಡಿ ಇಟ್ಕೊಂಡ್ಇರ್ಬೇಕು ನಾವು ಮೈಂಡ್ದಾಗ. ಈಗ ನೋಡ ಒಬ್ಬ ಒಂದ ಕೇತಿರ್ತಾನ ಇನ್ನೊಬ್ಬ ಬ್ಯರೆದ ಬೇರೆ ಟೊಪಿಗೆೇ ಕೇಳ್ತಾನ.
ಹಾ ಬೇರೆ ಟಾಪಿಕ್ ಕೇಳ್ತ ಅದೇ ಟಾಪಿಕ್ ಸಿಮಿಲರ್ ಅಂತ ಕೇಳೋದೇಲ್ರರಿ ಅವ್ರು ಹೇಳಕ್ ಫಿಕ್ಸ್ ಫಿಕ್ಸ್
ಏನ ನಾನವ್ ಅಕಡದ ಇಕಡ ಹ್ಮ್ ಅಕಡದ ಇಕಡದ್ ಬಹಳ ಬಾಳಗೆೇಳ್ತಾರ ಅವು ಏನ್ ಬೇಕಾದ್ರು ಕೇಳ್ತಾರೆ ಅವ್ರು. ಮನ್ಸಿಗ್ ಬಂದಿದು ಕ್ಯಾಲ್ಕುಲಟರ್ ಒಂದೊಂದ್ ಸತಿ ಮಾಥ್ಸ್ ಇಂದ ಕೇಳ್ತಾರೆ ಒಂದೊಂದ್ ಸತಿ ಸೋಷಲ್ ಸೈನ್ಸ್ಗೆಕೇಳ್ತಾರೆ ಒಂದೊಂದ್ಸತಿ ಫಿಸಿಕ್ಸ್ ಕೇಳ್ತಾರೆ ಜನರ
ಡೈರೆಕ್ಟ್ ಮ್ಯಾಥ್ಸ್ ಇಂದ ಸೋಷಲ್ ಬರ್ಬಹದು ಸೋಷಲ್ಂದ ಸೈನ್ಸಿಗೆ ಹೋಗ್ಬಹುದು. ಸೈಂಟಿಸ್ಟ್ ಬಗ್ಗೆ ಕೇಳಬೋದು ಏನ್ ನೀವ್ ಏನ್ ಮಾಡ್ ಸರಿ ಹೆಂಗ ಅದಕ್ಕೆ ಬ ಫಸ್ಟ್ ಎದಕ್ ಬಂದಿರ ಅಂತಾನ ಕೇಳ್ಬೋದ್ರೀ ಅವ್ರು.
ಹ್ಮ್ ಹಂಗೆ ಆದ್ ಮತ್ ಅವ್ರಗ ಏನ್.